ಹಲೋ ಹಾ ಅರಿ್ಯಕ್ಕ ರ ಏನ್ ಮಾಡತ್ತೀರಿ
ಏನಿಲ್ ನೋಡ್ರಿ ಪೂಜಾ ಮಾಡ್ಬೇಕು ಸ್ನಾನ ಮಾಡಿ ಎಲ್ಲಾ ಆತ್ ನೀರ್ ಬಂದಿದ್ದ್ ಇದು ನೀರ್ ಹಿಡಿದ್ವಿ ಹಂಗ ಇದ ಸ್ನಾನ ಮಾಡಿ ಪೂಜೆ ಮಾಡ್ಬೇಕಕ್ ನೋಡ್ರಿ ಎಲ್ಲಾರೂ ಈಗ ಹೋದ್ರ
ಹಾ ರೀ
ನಾಷ್ಟ ಮಾಡಿ ಕೊಟ್ಟ ಹೊಟ್ಟೆ ಹೋದ್ರು ಈಗ ನಾವು ಆಹ ಸ್ನಾನ ಮಾಡಿ ಪೂಜೆ ಮಾಡಿ ನಮ್ದನ್ನು ಹತ ನೋಡ್ರಿ ಮುಂದಿನ ಕೆಲಸ ಮತ್ತ ಮಧ್ಯಾಹ್ನ ಅಡಗಿ
ಹಾ ರಯ ಏನ್ ಮಾಡಿದ್ರಿ ನ ಅಷ್ಟಕ್ ನೀವ ಹ್ರ
ನಾವು ಇವತ್ತ ತಯಸಿ ಚುಮ್ಮಾರಿ ಅವಲಕ್ಕಿ ಮಾಡಿದ್ವಿ
ಹ್ಮ್ ಹ್ಮ್ ತಳ್ಸಿ ಚುಮರಿ ಅಂದ್ರ ಈಗವಾಗ ಇದು ಅವಲಕ್ಕ ಇ ಒಗ್ಗಣೆಾ ಹಾಕೊಂಡಂಗ ಹಾಕೊಂಡು ತೋರಿಸ್ಕೊಂಡ್ ಕಲ್ಸದೇನ್ರಿ ಹ ಹ್ಮ್ ಅಷ್ಟೇನ್ರಿ ಏನಿಲ್ರಿ ಅದ ನೀವು ನೀವು ಬೆಣ್ಣೆ ದೋಸೆ ಮಾಡ್ತಿದ್ರಲ್ರರಿ ದಾವಣಗೆರೆ ಅವ್ರ್ದು ಅದ್ನ್ನ ಹೆಂಗ ಮಾಡ್ತಿದ್ರಿ ಒಂದ್ ಸ್ವಲ್ಪ ಹೇಳ್ಬೇಕಿತ್ರಿ ಅದಕ ಆಚೀದ ನೋಡ್ರಿ ನಾನು ಏನ್ ಮಾಡಕತ್ತೀರ ಅಂತ ಮಾಡುಂಕೊಂಡೆ ರೀ ಬೆಣ್ಣಿ ನೀ ರಿ ರಾಮ ಮಗನ್ ಬೆಣಿ ನಡ ನಾೆ ಮನ್ಯಾಗ ಮಾಡೆ ನಡೀತ
ಹಾ ನಡೀಿತೈತ್ ನಡಿತೈತ್ ಅದ ನಡಿತೈತಿ ಮನ್ಯಾಗಿಿಂದ ಚಲೋರಿ ಅಂಗಡಿಯ ಏನೇನ್ ಮಿಕ್ಸ್ ಮಾಡರತಾರ ಹೇಳಕ್ ಬರೋಂಗಿಲ್ಲಾ ಮನ್ಯಾಗ ಮಾಡ್ಕೊಳ್ಳೋದ ಬೆಸ್ಟ್ ರೀ ಸುಮನೆ ಹಾಲಿಗೆ ರೊಕ್ಕ ಹಾಕಿ ಕಿ ಅದರಾಗ ಕೆನಿ ತಗದು
ಹೌದ್ರಿ
ಟಂಟ್ ದಿವಸಕ ಮಾಡ್ಕೊ್ ಬಿಟ್ರೆ ಬೆಸ್ಟ್ ಷ್ಟ ನೋಡ್ರಿ ಅದ
ಹೌದೌದ್ ನೋಡ್ರಿ
ಈಗ ಒಂದ್ ಲೀಟ್ರ ಹಾಲ್ ತಗೊಂಡ್ವಿ ಅಂದ್ರ ಅದ್ರಾಗ ಕೆನಿನೂ ಬರ್ತೈತಿ ಬೆಣ್ಣಿನೂ ಹಾಕೈತಿ ಮೊಸರು ಹಾಕೇತ್ರಿ
ಹೌದೌದ್ರಿ ನೀವ ಎಲ್ ತಗೋತೀರಿ ಹಾಲ್ಲ್ಲ
ಇಲ್ಲೊಬ್ರು ಕೊಡ್ತಾರೀ ನಮ್ಮ ಮನಗ್ ಕಡೆ ಅವರು ಅವ್ರ ಬ್ರದರ್ ಏನ ಊರಿಂದ ಬರ್ತಾರಂತ ಅವರು ಕೊಟ್ ಕಳಸ್ತ ತರ ಅರವತ್ತೆರಡು ಅರವತ್ತೆರಡು ರೂಾಯ ರೂಪಾಯಿ ಲೀಟರ್ ರ ಹಾಲ್
ಓ ಹೌದನ್ರಿ
ತ ತುಟ್ಟಿಾಕೈತ್ರಿ ಮತ್ ಏನ್ ಮಾಡಕ್ ಕಗಂಗಿಲ ಕನಿ ಚಲೋ ಬರ್ತ ಅ ತಗೊೊಳ್ಳೋದಷ್ಟು
ಮೂವತ್ತೊಂದ್ ರೂಪಾಯಿ ಅರ್ಧ ಲೀಟರ್ನ್ರರಿ ಹ್ಮ್ ಹ್ಮ್ ಹ್ಮ್
ವ್ರ ಮೊಸರುದದು ಹೊರಕೊಳ್ಳೊಂಗಿಲ್ರಿ ನಾವು ಇದ್ರಾಗ ಒಂದಿಷ್ಟ್ ಹೆಪ್ಪ ಹಾಕಿ ಆ ಹೆಪ್ಪ ಹಾಕ್ ಬಿಿಡ್ತೇನೆ ಎರಡ್ ದಿವ್ಸ ಒಮ್ಮೆ ಹಾಲ್ ಉಳಿತಾವಲ್ರರಿ ಹ್ಮ್ಮ್. ಕುಡಿಯೋದಿಲ್ಲ ಏನಿಲ್ಲ ಈಗ ನಮ ಮಗಾನು ಇಲ್ಲ ಆಹ ನಾವ ಇಬ್ರ ಕುಡಿಬೇಕ ನಮ್ಮನಿಯವರು ಕುಡಿಯಂಗಿಲ್ಲ ಅವ್ರು ಮಜ್ಜಗಿ ಮಾಡಿದ್ರ ಕುಡಿ ಕುಡಿತಾರ ಹಾಗಾಗಿ ಸುಮ್ನೆ ಮೊಸರ ಹಾಕ್ಬಿಡ್ತೇನೆ ಮಜ್ಜ ಸಾರಿಗೂ ಹಾಕೈತಿ ಊಟಕ್ಕೂ ಹಾಕೈತಿ
ಚಲೋ ಬಿಡ್ರಿ ಹಂಗ ಹಾಕ್ ಬಿಿಡದಲ್ರಿ
ತರಕ್ ಹೋದ್ರರು ಮೂವತ್ ರೂಪಾಯಿ ಐತ್ರಿ ಬರ್ದ ಲೀಟ್ರ ಮೊಸರು
ಏ ಹೌದ್ ಬಿಡ್ರಿ ಅದೇನ್ ಬಾಳ್ ದಿನ ಬರುದ ಇಲ್ರರಿ ಒಂದ್ ಎರಡ್ ದಿನ ಇಡ್ರಿ ನೀವು ವಾಸನೆ ಬಂದಂಗ ಆಗ್ಬಿಡ್ತೈತ್ರಿ ಅದು ಫುಲ್ ಇದು ಯಾದ್ರೆ ದೊಡ್ಲಾ ಒಂದ್ಸಪ್ ಚಲೋ ಬರ್ತೇತ್ರಿ ಅದು ಮೂವತ್ ನಾಕನ ಮೂವತ್ತ ಆರು ರೂಪಾಯಿ ರೀ ಅದರ್ದ
ಹೌದು ಆದ ಮತ್ ಹ್ಯಾಡ್ಸನ್ ಚಲೋ ಬರ್ತದೆ ಗಟ್ಟಿ ಇರ್ತ ಅದು ಆದ್ರ ಅವೆಲ್ಲ ಪೌಡರು ಪೌಡ್ರ ಮಿಕ್ಸ್ ಅಂತ ಬಿಡ್ರಿ ಅವೆಲ್ಲ
ಎಲ್ಲ ಎಲ್ಲಿ ಯಾರ ರೀತಿನ್ ಮಾಡ್ಕೊಡದಾರ
ಹ್ಮ್ ಹಂಗಾಗಿ ಸುಮ್ ನಾವ ಇಲ್ಲ ಹೊರಕ್ ಹೋದ್ರು ಚಿಂತಿಲ್ಲ ಅಂತಂದ ಇಲ್ಲೇ ಹಾಲ್ ತೊಗೊಂಡ್ ಎಲ್ಲಾ ಮನಯಾಗ ಮಾಡ್ಬು ಅಡ್ತನೋಡ
ಹಾ ರರಿ ಹಾ ರೀ ನಮಗೂ ಕೊಡ್ತಾರೀ ಇಲ್ವೊಬ್ರು ಬಂದ್ ಇಲ್ಲ ಹಳ್ಳಿ ಇತ್ತಾಗ ನಮ್ಮ ಊರ್ ಬಜಕ್ ಒಂದ್ ಹಳ್ಳಿ ಐತ್ರಿ ಅಲ್ಲೇ ಅವ್ರರು ಇಪ್ಪತ್ತ ಎಂಟು ರೂಪಾಯಿ ಲೀಟ್ರ ರೀ ಅವ ಕಮ್ಮಿ ರೀ ಅವ್ರದ್ದ ಸ್ವಲ್ಪ
ಹಾ ಡೈರ್ಯಾಗ ಹೋಗ್ತರ್ತಿರ್ರ
ಏ ಇಲ್ರರಿ ಇಲ್ಲೇ ಮನಿಗ್ ಬಂದ್ ಹಾಕ್ತಾರೀ ಅವ್ರ ಹ್ಮ್ ಇಪ್ಪತ್ತೆಂಟು ರೂಪಾಯಿ ಅರ್ಧಳ ಇ ತರಿ
ಹ್ಮ್ ಹ್ಮ್ ಹ್ಮ್ ಚಲ ಆಯ್ತಬೋಡ ಕೆಿ ಅದ ಚಲೋ ಬರ್ತ್ತೆ
ಹ್ಮ್ ಚಲೋ ಬರ್ತತ್್ರಿ ಹ್ಮ್ ಆ ನಮ್ದು ಇದು ರರಿ ಇವತ್ ಇದನ್ ಮಾಡಿದ್ದಿ ಏನ್ ಮಾಡಿದೆ ಅಂದ್ರೀ ಪುರಿ ಮಾಡಾರಿ
ಹ್ಮ್ ಹ್ಮ್ ಹ
ಪೂರಿ ಸಾಗು ಚಟ್ನಿ ಮಾಡಿದ್ದೀರಿ
ಹ್ಮ್
ನಾ ಅಷ್ಟ ಮಾಡ್ಬೇ್ರಿ ನಮ್ದ ಇನ್ನ ಈಗ ಒಮ್ಮೆ ಹಾಲ್ಕಯ ಚಾ ಕುಡದ್ವಿರಿ ಹಾಲ್ ಬಂದ ಒಂದ ಚಾ ಕುಡಿಯದ್ರಿ
ಹ್ಮ್ ಹ್ಮ್
ಹ್ಮ ನಿಮ್ಗೆ ಎಷ್ಟೊತ್ತ ಕೊಡ್ತಾರ ಅಲ್ಲ
ನಮಗ ಈಗ ಮೊನ್ನೆ ಬ್ಯಾಸ್ಕ್ಿ ಇತ್ತ ಅಂತಂದ್ರ ಸ್ವಲ್ ಜಲ್ದಿ ಕೊಟ್ರಿ ಅಂದ್ರ ಬಿಸಲಗ್ ಹೊಡಿತಾವ ಅಂತ ಹೇಳಿ ಈಗ ಮತ್ ಹನ್ನೊಂದರಿ ಒ ಮ್ಯಾಮ್ ಒಡದ್ ಬಿಡ್ತಾವ್ರಿ ಹೇಳಕ್ ಬರಂಗಿಲ್ಲ
ಮತ್ ಹೊರ್ದದ ನ್ ರೊೋಗ ಕಟ್ ಮಾಡ್ತಾರ ಇನ್ನ್ ಏನ್ಂತಾರೀ
ಎಲ್ಲಾರ್ಗೂ ಒಡದ್ರ ಒಂದ್ ರೀತಿ ರರಿ ಅವ್ರೊಬ್ರು ವಿಚಿತ್ರದಾರ ನಮಗ್ ಹಾಲ್ ಕೊಡೋರು ಎಲ್ಲಾರ್ದು ಫಾಲ್ಟ್ ಬಂದಿದ್ರ ಅಷ್ಟ ಅ ಮೈನಸ್ ಮಾಡ್ತಾರ ಇಲ್ಲ ಒ ಇಬ್ಬ್ರದು ಇಬ್ಬ್ರದ ಬ ಅಂತಂದ್ರ ಅದನ್ನ ಏನ್ ಮಾಡ್ತ ಸರರಿ ನಾವ್ ಹೆಪ್ ಹಾಕೋತೇವಿ ಇಲ್ಲ ಇಲ್ಲಿಲ್ಲ ನಾವವು ಏನಾರ ಇ ಪನ್ನೀರ್ ಇಲ್ಲ ಮೊಸೂರು ಹೆಪ್ ಹಾಕೊಂಡ್ವಿ ಅಂದ್ರ ಅರ್ಧ ತಗೊಂತಾರಿ ಅರ್ಧ ರೊಕ್ಕ
ಮತ್ ಮತ್ ಅವ್ರರು ನಾವ್ ಏನ್ ಮಾಡ್ಕೊಂತೀವ ಅನ್ನೋದ ಅವ್ರಗ ಏನ್ ಗೊತ್ತಾಕೇತ್ರಿ ಚಲ್ಲೇ ಒಂದ್ರ್ರಿ
ಅದ ನಾವವು ಒಂದೊಂದ್ ಸಲ ಏನ್ ಮಾಡ್ತೇವಿ ನೀವು್ ಡಬ್ಬಿ ತಗೊಂಡು ಹಾಕೊಂಡ್ ಹೋಗ್ಬಿಡ್ರಿ ಅಂತ ಕಳಿಸಸ್ತೇವ್ರಿ ಬಂದ್ ಹಾಕೊಂಡ್ ಹಕ್ಕಾರೆ ಅವ್ರ ಮಕ್ಳು ಸುಮ್ನೆ ಅದ್ರಾಗ ಏನ್ ಬರ್ತ ಐತ್ರಿ ಒಂದ ಇಷ್ಟ್ ಪೀರು ಬರಂಗಗೆ
ಏ ಒಂದ್ ಅರ್ಧ ಒಂದ್ ಲೀಟರ್ ಆದ್ರೆ ಒಂದ್ಿಷ್ಟ
ಆದ್ರೂ ಸರಿ ಆಗಲ್ ಬಿಡ್ರಿ ಅದು ನಾವು ಜಾಸ್ತಿ ಹಾಕಿ ಅದು ನಾವವು ಒಡಿಸಿಿ ಮಾಡೋದ ಪನ್ನೀರ್ ಬೇರೆ ರೀ ಹೊಡ್ದಿ ಹಾಲ್ ಮಾಡೋ ಬೇರೆ
ಹೌದೌದ್ರಿ ಹಂಗ ಆಗ್ತೇತ ಹೌದ ಮತ್ತತ್ ಒಮ್ಮೊಮ್ಮ ನಿಮ್ೆಲ್ಲಾ ಹಾಕ್ಬ ಬಿಡ್ತಾರನ್ರರಿ
ಕೊಟ್ಟು ಕಳಸ್ ಬಿಡ್ತೇವ್ರಿ ವೈರಿೀ ನೀವ ನಮ್ಗ ಏನ್ ಬೇಡ ಅಂತಂದ
ಅಂದ್ರ ಅವ್ರ ಹೆಂಗ್ ಬಂದ್ ಬಂದ್ ಕ್ಯಾನ್ ಒಳಗ್ ತಗೊಂದ್ ನಿಮ್ಗ್ ಹಾಲ್ ಹಾಕೋಕನ್ರರಿ
ಅವರು ಪ್ಯಾಕೆಟ್ ಮಾಡ್ಕೊಂಡ ಬಂದಿತತಿ
ಓ ನಮ್ದ್ ಹಂಗಲ್ರರಿ ಈಗ ಕ್ಯಾನ್ ಒಳಗ್ ತಗೊ ಬಂದಿರ್ತಾರೀ ನಮ್ಮ್ನಗ್ ಬಂದ್ ಕ್ಯಾನ್ ಒಳಗ ಹಾಕೊಂಡ್ ನಮ್ ಮನಗ್ ಡಬ್್ರರೊಳ ಹಾಕ್ ಹಕಾರಿ
ನಮ್ದು ಕ್ಯಾನ್ ಇಲ್ರರಿ ಇವರ ಪ್ಯಾಕೆಟ್ ಮಾಡ್ಕೊಂಡ್ ಬಂದಿರ್ತಾರ
ಮತ್ ಪ್ಯಾಕೆಟ್ ಅನಂತ ಪ್ರಿಸರ್ವಡ್ ಅಂತಂದ ಒಡ್ಯಾಕ್ತ್ ಬಿಡ್ತಾವ
ಏನ ಅಕ್ಕವನ್ಿ ಪ ಅ ಹೇಳಿದ್ರರು ಒಗ್ಗಳೋದ ಎಲ್ಲ ಅವರು ಅಂಟಿ ನಿಮ ಹಾ ಗಟ್ಟಿರ್ತವ್ರಿ ಅದೇನಿಲ್ಲ ಆದ್ರ ಒಮ್ಮ ವಾಸನೆ ಬರ್ತಾವು ಒಮ್ಮೊಮ್ಮೆಮಗೂ ಏನೋ ಪೌಡ್ರರ್ ಮಿಕ್ಸ್ ಅನಸ್ತಾವು ಮತ್ ನಿರ್ವ ಇಲ್ಲ ಕೆನಿ ಬರ್ತೈತಿ ಬೆಣ್ಣಿ ಬರ್ತೈತಿ ಅನ್ನೋದಕ್ ತೊಗೊಳೋ್ ನೋಡ್ರಿ
ಹ್ಮ್ ಹ್ಮ್ ಹಾ್ ಇವ್ರು ಹಂಗೇನ್ ಇಲ್ರಿ ಅವ್ರು ಒಂದ್ ಸ್ವಪ ಹಲ್ರಿ ಯಾರಾದ್ರೂ ಸ್ವಲ್ಪ್ ನೀರ್ ಮಿಕ್ಸ್ ಮಾಡ್ ತರಲ್ಲಿ ಇವರು ಮ ಮಿಕ್ಸ್ ಮಾಡತಾರೆ
ಇವ್ರದು ಏಳೂವ ನೂರು ರೂಪಾಯಿ ಹೊರಗ ಬೆಣ್ಣಿ ತೊಗೊಕ್ ಹೋದ್ರೀ ಕೆಜಿ ಏಳೂುವರಿ ನೂರು ರೂಪಾಯಿ ಅದ್ಕ ಸುಮ್ನೆ ಮನ್ಯಾಗ ಮಾಡ್ಕೊ ಬಿಿಟ್ರ ಚಲೋ ಆಕೇತ್ ಅಂತಂದ ಅದರ ಅರ್ಧ ರ ಕಾಲಗ್ ಹೋಗ್ಬಡ್ತೈತಲ್ರರಿ
ಹೌದೌದ್ರಿ
ಒನ್ಿ ಇ ತಗೋ ಅಂತಾರೆ ಇವ್ರು ಹ ಒಂದ್ ಲೀಟ್ರ ತಗೋತೇವ ನೋಡ್ರಿ ಬೆಣ್ಣಗ್ ಬೆಣ್ಣ ಹಕೇತಿ ಹ ಹಾಲ್ ಹಾ ಹಾಕವು ಮೊಸರಿ ಮೊಸರು ಹಾಕೇತಿ ಹ ಅದರ ಖಾಲಿ ಕೊಟ್ರಾಕಿತಿ ಅಂತಂದ ಅ್ರಾಗೆ ನಮ್ಮ ಮನ್ಯಾಗ ಮೊೂರ್ ಬೇಕ್ರೀಪಾ ಎಲ್ಲ ಅದಕ್ಕೂ
ಹ್ಮ್ ಹ್ಮ್ ಹ್ಮ್ ಈಗ ಮಜ್ಗಿ ಸಾರು ಮಾಡಕಂತ ಬೇಕು
ಬಕ್ ಆಮೇಲೆ ನಾನು ಬೆಣ್ಣಿ ಮಾಡ್ದಾಗ ಮಜ್ಜಿಗೆ ಚಲೋ ಇದ್ಂದ್ರ ಅದ ಮಾಡ್ಬಿಡ್ತೇನ್ರೀ ಮಜ್ಜಿಗೆ ಸಾರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಟಮ್ನಾಗಷ್ಟ
ಅ್ ವಾಸನೆ ಬಂದಿರಲ್ರರಿ
ಇಲ್ರಿ ಇಲ್ರರಿ ಅದನ್ನ ನಾವು ಕೆನಿ ತಗ ತ್ ಮುಂದನ ಹೆಪ್ ಹಾಕ್ಬಿಟ್ಟಿರ್ತೇವಲ್ರರಿ ಅದ್ರ ಮೇಲೆ ಕೆನಿ ತಕ್ಕ ಕೊಂಡ ತಕೊಂತ ಹೋಗಿ ಎರಡ್ ದಿವಸಕ ಮೂರು ದಿವ್ಸ ಕೈ ಆಡಡ್ಕು
ಇಲ್ ನಮ್ಮ ಊರಾಗ ನೀವ ನಾವೇ ನಂಗ್ ಕೂಡ್ಸು ಮಾಡಂಗ ಇಲ್ರರಿ ನಮ್ಗ ಏನ್ ಅರ್ಜೆಂಟ್ ಬೇಕ್ರ ಅರ್ಧ ಲೀಟರ್ ಹಾಲ್ ತೊಂದು ಮಾಡ್ೇವ್ರೀ ಸ್ಪ ಹೆಪ್ಪ ಹಾಕಿರಿ ಡ್ರ ಡ್ರಡ್ರಂತ ಶೀ್ರ ಬರೇ ನೋ್ರರಿ ಅದಕ್ಕೂ ಬೆಣಿ
ಹ್ಮ್ ಹ್ಮ್ ಹ್ಮ್ ಅಳಿ
ನೀ ಅದಕ್ಕ ಕೇಳ ಅ ನಿಮ್ ಹೆಂಗ ಮಾಡದ ಏನೇನ್ ಹಾಕ್ಬೇಕು್ರಿಾ ಬೆ್ಣ ದೋಸಿಗ
ಈ ಮೂರ್ ಹೊಟ್ಟೆ ಅಕ್ಕಿ ಹಾಕ್ರಿ
ಮೂರು ಅ
ಹ್ಮ ಹಾ ರೇಷನ್ ಅಕ್ಕಿ ಆ ಅದ ವಾಟೆಲ್ಲ ಏನ ಅಹ ಇದನ್ ಹಾಕ್ರಿ ಒಂದ ಅರ್ಧ ಮುಕ್ಕಾಲ್ ವಟ್ಟೆ ಅರ್ಧಕಿನ್ನ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳಿ ಹಾಕ್ರಿ
ಉದ್ದಿನ್ ಬ್ಯಾೇಳೆ
ಹಾ ಆಮೇಲೆ ಒಂದು ಎರಡು ಮೂರ್ ಸ್ಪೂನ್ ಮೆಂಂತೆ ಹಾಕ್ರಿ
ಮ ತ್ತೇರಿ ಹಾ ರೀ
ಒಂದ್ ಸಣ್ಣ ಹೊಟ್ಟೆದಷ್ಟ ಕಡ್ಲಿ ಬಳಿ ಹಾಕ್ರಿ ಹಾ ಇವೆಲ್ಲಾ ಅಂದ್ರಾಗ ಹಾಕಿ ಒಂದು ಮೂರ್ ನಾಲ್ಕು ಸಲ ತೊಳೆದು ನೀರ್ ಹಾಕಿ ಇಟ್ಬಿಡ್ರಿ
ರಾತ್ರಿ ಎಲ್ಲಾ ನೆನ್ಸ್ಬೇಕಲ್ರರಿ
ಇಲ್ರರಿ ಈಗ ಹಗಲ ಹೊತ್ತು ನೆನಸ್ರಿ ಹ್ಮ ರಾತ್ರಿ ರುಬ್ಬೇಕ್ರಿ ಆ ಆ ರೀ ಏಳ್ ರಾತ್ರಿ ನೆನೆಸ್ಬೇಕ ಅ ರೀ ಬೆಳಗ್ಗೆ ಎದ್ರುಬಕ್ರಿ ರಾತ್ರಿ ಹಾಕ್ ಬಕ್ರ ಬೆಳಗ್ ಮ ನೆನ ತೌರ ಇನದು ಬೆಳಗ್ಗೆ ಗೆ ರುಬ್ು ಬಿಡ್ಬೇಕ್ರೀ ಸಂಜಿಕ ಹಾ ಸಂಜೆಕ್ ಹಾಕೋಬೋದ್ರಿ ಇವತ್ ರಾತ್ರಿ ಹಾಕಿದ್ರಿ ಅಂದ್ರ ನಾಳ ಬೆಳಿಗ್ಗೆ ರುಬ್ಕೋಬೇಕ್ರಿ ನಾಳೆ ಆಹ್ ನಾಳೆ ಸಂಜೆೆಗೆ ಮಾಡ್ಕೊೊಳ್ಳೋದ್ರೀ ನೀವು
ಹ್ಮ್ ಹ್ಮ್ ಹ್ಮ್ ಹ್ಮ್
ತೊಳೋದ ನೀರ್ ಹಾಕಿ ಇಟ್ ಬಿಡ್ರಿ
ಹಾ ರೀ
ಈಗ ರೂಪತೇನ್ ಅಂತಿರಲ್ಲ ಅವಾಗ ಒಂದ ಎರಡ್ ಹಿಡಿಯಷ್ಟ ಚುಮ್ಮರಿ ಇರೀ ಅವ್ಲಕ್ಕಿರರಿ ನೆನೆಸ್ಬೇಕ್ರಿ
ಹಾ ರೀ
ಿಡಿ ಅಷ್ಟು
ಯ ಯಾವ್ ಚಲೋ ಅಂತಿರಿ ಸುಮಾರಿನ ನಾವ್ಲಾಕ್ಕಿರಿ
ಸುಮ್ಮಾರಿನಾ ಹಾಕ್ತಿದ್ದವ ರೀಾವು ಹೊಟೆಲ್ನಾಗ ಹಂಗ ಹ ಹಂಗ ನನ್ಸೋದ್ರಿ ನೀರಾಗ ಹಾಕ್ಬಿಡದ್ರಿ ಅವ ನೀರಾಗ ಹಾಕಿ ಸ್ವಲ್ಪ ಪ ನೆಂದ ಮೇಲೆ ಹಂಡಿ ತಗದು ಬಿಡದು ೆ ಲಾಸ್ಟ್ನೇ ಒಬ್ಬಿರು ಕೊತೆವನ್ನು ಹೊಓಡ್ದನ ನೆನ ಹಾಕ್ಬೇಕ್ರಿ ಅವನ್ನ ನೆನಿ ಹಾಕ್ ಹಾಕಿ ಅದನ್ನೇಏನು ಮಾಡ್ತೀರಿ ಲಾಸ್ನೇ ಒಬ್ಬಿ ರೂಬ್ತಿರ್ತಿರಲ್ಲ
ಹಾ ರೀ
ಆ ಇದನ್ನ ಹಾಕಿ ಅದಕ್ ರೂಬ್ ಬಿಡದ್ರಿ
ಹಾ ರೀ
ರೂಬ್ಬಿ ಎಲ್ಲ ಒಂದು ತಕ್ಕೊಂಡು ಕಡಿಕ ಕಲಸ್ತಿರ್ತಿರಲ್ರಿ ಹಿಟ್ಟ
ಹಾ ರೀ
ಅವಾಗ ಏನ್ ಹಾಕ್ರಿ ಸಕ್ರೆ ಹಾಕ್ರಿ ಒಂದ್ ಎರಡು ಸ್ಪೂನ್
ಸಕ್ರ ಸ್ವೀಟ್ ಬರಂಗಿಲ್ರಿ ಮತ್ ಅವ
ಸಕ್ರ ಹಾಕಿದ್ರೆ ಕಲರ್ ಬರ್ತಾವ್ರಿ ದದುೋಸಿ
ಕಲರ್ ಕಲರ್ ಹಾಂ ರೀ ಹಾ ರೀ
ಬರ್ತಾವ್ರಿ ಅದಕ್ ಸಕರೆೆ ಹಾಕಿ ಆಮೇಲೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಟೀ ಸ್ಪೂನ್ ಮೈದಾ ಹಿಟ್ಟು ಹಾಕಿ ಕಲಸ್ರಿ ಹಾ ಲಾಸ್ಟ್ಿಗೆ ಈ ಸಕ್ರೆ ಹಾಕ್ತಿರ್ತದಲ್ರರಿ ಸಕ್ರ ಚಕ್ರರೆ ಜಡಿ ಮೈದಾ ನ ಹಾಕ
ಅದ್ ಮೈದಾ ಯಾಕಕ್ ಹಾಕ್ಬೇಕ ಅನ್ಬೇಕು
ಅದ ಬೆಣ್ಣಿ ದೋಸೆದು ಸ್ಪೆಷಲ್ ಅದ್ರರಿ ಮೈದಾ ಹಾ ಮೈದಾ ಚುಮ್ಮರಿ ಜಾಸ್ತಿ ಈಗ ಮೂರ್ ವಾಟಕ ನಾ ಇಷ್ಟ ಹೇಳನಲ್ರರಿ ಅಷ್ಟ ಹಾಿ ನೀ ಹ್ಮ ಅಷ್ಟ್ ಹಾಕ್ರಿ ನೀವು್ ಮಂದಿ ನೋಡ್ಕೊಂಡ್ ಹೆಚ್ಚಿಗೆ ಮಾಡ್ ಹೊಂಡ ಗು್ರ ಮಂದಿ ನೋಡ್ಕೊಂಡ ಕಡಿಮ ಮಾಡಕೋತ ಬರಿ ಆಮೇಲೆ ಅಷ್ಟು ಹಾಕಿ ಕಲಸಿ ಮುಚ್ಚಿ ಅದ್ರ ಮ್ಯಾಲ ಒಂದು ವಜ್ಜಿ ಹೇರ್ ಇಟ್ಟ ಬಿಿಡ್ರಿ
ಆ ಹೊರಗ ಏನ್ ಬರಲ್ಲಲ್ರಿಿಟ್ಟು
ಇಲ್ಲ ಮತ್ತೆ ಕೈಯಾಗ ಒಬ್ಬೊಬ್ರು ಕೈಯಾಗ ಚಲೋ ಒಬ್ಬ ಬರ್ತೈತ್ ರರಿೀ ನಾನ್ ಹಂಗಗೆ ಕೆಳಗೊಂದ ಏನು ಾರ ಇಟ್ ಬಿಿತೇನ್ರಿ
ಹಾ ಹಾ ಹಾ ರೀ
ಇಟ್ಟ ಅದ್ರ ಮೇಲೆ ಒಂದು ವಜ್ಜ ಏ ಇಿರ್ತನಿ ಬಿದ್ರು ಅದ್ರಾಗ ಬ ಬಿತೈತಿ ತಕೊಳಾಕ್ ಬರ್ತೈತ್ರಿ
ಹೌದೌದ ಹೌದುೀ ಕೆಳಗ್ ಬಿದ್ರರು ಸುಮ್ ವೇಷ್ಟ್ ಬಿ
ಹಾ ಆಮೇಲೆ ನೆಕ್ಸ್ಟ್ ಡೇ ನೀವು ಉಪ್ಪು ಸೋಡಾ ಹಾಕಿ ಕೈಯ್ಯಾಡಿಸಸ್ಕೊಂಡು ನಿಮ್ಗೆ ಎಷ್ಟು ಹಿಟ್ ಬೇಕು ಅಷ್ಟು ತಕೊಂಡು ಹ್ ಹಾಕೊಳ್ಳೋದ್ರಿ ದದು ಹಸಿನ ಪಲ್ಯಕ್ಕ ಇದು ನಾಲ್ು ಗಡ್ಡಿ ಕುದಿಸ್ಕಳೋದ್ರಿ
ಹಾ ರೀ
ಆಲೂಗಡ್ಡಿ ಸ್ವಚ್ಛಾಗಿ ತೊಳೆದು ಕಟ್ ಮಾಡಿ ಕುದಿಸ್ಕೊಂಡವನು ಒಂದ್ ನಟಿ ಹೊ ಕಡೆ ಸಣ್ಣಗ್ ಒದ್ದಕ ಉಳ್ಳಾಗಡ್ಡಿ ಹೆಚ್ಚಕೊಳ್ಳೋದ್ರಿ
ಹಾ ರೀ
ಡ್ಡಿ ಹೆಚ್ಕೊಂಡ್ ಅವ್ನು ಸ್ವಚ್ಗ ತೊಳೋದ ಉಳ್ಳಾಗಡ್ಡಿ ಜೋಡಿನ ಚಟ್ನಿಗೆ ಹಸಿ ಮೆಣ್ಸಿನ್ಕಾಯಿ ಕುದಿಸ್ಕೊಳದ್ರೀ ಅದ್ರಾಗ
ಉುಳ್ಳಾ ಗಡ್ಡಿು ಕುುದು
ಹ್ನ್ ರರಿ ಇದೇನ್ ನಾ್ ನಾರ್ಮಲ್ ದೋಸೆ ಮಾಡ್ತ ಮತ್ತ ಒಲ್ ಪಲ್ಲಿಯ ಆ ಪಲ್ಲಿಯ ಅಲ್ರಿ ಇದು ಇದು ಬೆಣ್ಣಿ ದೋಸೆಲ್ರಿ ಅದಕ್ಕ ಅದನ್ನ ಈ ಕಡೆ ಆಲೂಗಡ್ಡಿ ಕುದಿಯ್ಯಾಕ ಇಡ್ಬೇಕು ಇತ್ತಾಗ ಉಳ್ಳಾಗಡ್ಡಿ ಹಸೆ ಮೆಣ್ಸಿನ್ಕಾಯಿ ಕುದಿಯಕ್ ಇಡ್ಬೇಕು
ಹಾ ರೀ ಹಾಂ ರೀ
ಅದ ಆಲೂಗಡ್ಡಿ ಕುದ್ದಾದ್ಮೇಲೆ ಇದು ಉಳ್ಳಾಗಡ್ಡಿ ಮೆಣಸನ್ಕಾಯಿ ಕುದಿರ್ತಾವಲ್ರರಿ ಸೋಸ್ಕೊಂಡ್ ಬಿಡ್ಬೇಕ್ರಿವನ್ನೇ ಹಾ ಸೋಸ್ಕೊಂಡು ಅದ್ರಾಗಿನ್ ಮನ್ಷ್ಯ ಕಾಯಿ ಒಷ್ಟು ಸಪ್ರೇಟ್ ಮಾಡಿ ಇದು ಆಲೂಗಡ್ಡಿ ಸೋಲೋ ಅ ಸ್ಮ್ಯಾಶ್ ಮಾಡ್ಕೊಂಡು ಕೈಲೆ ಚೆಂದಾಗಿ ಉಪ್ಪು ನೋಡ್ಕೊಂಡು ನಿಮಗ್ ಬೇಕು ಬೇಕಾದ್ರಷ್ಟು ಉಪ್ಪ ಹಾಕೊಂಡು ಹ ಅದಕ್ಕೆೆ ಉಳ್ಳ ಗಡ್ಡಿ ಹಾಕಿ ಕಲಿಸಿಿ ಬಿಡ್ಬೇಕ್ರೀ
ಓ ಹೊೋ ಹೋ ಇದು ವೈಟ್ ಕಲರ್ ನ ರೀ ಹಂಗಾರ ಪಲ್ಲೆ
ಗಡ್ಡಿ ಅದಕ್ ಒಗ್ಗರಣಿಲ್ಲ ಏನಿಲ್ರರಿ ಉಳ್ಳಾಗಡ್ಡಿ ಜಾಸ್ತಿ ಆಮೇಲೆ ಇ ಕಮ್ಮಿ ಆಲೂಗಡ್ಡಿ ಕಡಿಮೆ ಹಾ ನೋಡ್ಕೊಂಡ್ ಅದನ್ನ ಕಡೆ ಇಟ್ಕೊಂಡ್ಬ ಬಿಡೋದ್ರಿ
ಹಾ ಮತ್ತೀ ಈಗ ಅದು ಸೊಪ್ಪಕೇತಲ್ರಿ ದಸಿಗ್ ಚಟ್ನಿ
ಚಟ್ನಿ ಖಾರ ಮಾಡ್ಕೊಳದ್ರಿ ಇಲ್ಲಿ ಚಟ್ನಿಗೆ ಕಾಯಿ ಹಾಕೋದ್ರಿ ಕಾಯಿ ಹಾಕಿ ಹಕಿ ಹಸಿ ಮಣಸಿನ್ಾಯ ಕುದ್ಕೊಂಡಿರತವಲ್ರಿ
ಹಾ ಹಾ ರೀ
ಕೈ ಕಾಯಿ ಉಪ್ಪು ಒಂದ್ ಯಲಕ್ಕೆ ಒಂದಿ ಟಚ್ ಪಚ್ಚಕ್ಕಿರಿ
ಚಾಕಿ ರ ಹಾ ರೀ
ಚಕ್ಕಿ ಹಾಕ್ತವಲ್ಲ ಪಲಾವ್ಗೆಲ್ಲ ಹ್ರ ಹ ಅದ ಹ ಹಾಕಿ ತರಿ ತರಿ ತರಿ ತರಿ ರುಬ್ಕೊಳ್ಳೋದ್ರಿ ಗಟ್ಟಿ ಚಟ್ನಿಗತ್ಲೆ
ಹಾಂ ರೀ ಹಾ ರೀ
ಅದಾ ಟೇಸ್ಟ್್ರ ಇದುಕ್ಕೆ
ಓಹ ಹೌದೇನ್ರಿ
ಚೆಲ್ಲ ಇದ್ರೆ ಆಮೇಲೆ ನೀವು ದೋಸೆ ಹಾಕಿ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಕೊಳ್ಳೋದ ಒಂದ್ ಅರ್ಧ ಬೆಂದ ಮೇಲೆ ನಿಮಗ್ ಹೆಂಗ್ ಬೇಕಂಗ ಹಾಕೋರಿ ನಿಮ್ಗ ಹೆಂಗ ಸೇರ್ತಾವ್ ಹಂಗ ಹಾಕ ಕರಿ ತೆಳಗ್ ಹಾಕಿದ್ರೆ ಸ್ವಲ್ ಕುರ್ಕುರ್ ಬತ್ತೆ ತೀರ ತೆ ಹೇಳುವ ಅಲ್ಲ ತೀರ ದ ಅಪ್ಪ ಅಲ್ಲ ಹಾ ದೋಸೆ ಹಾಕ್ ಎಣ್ಣೆ ಹಾಕ್ ಹಾ್ರರಿ ಅದ ಅರ್ಧಂಬರ್ಧ ಬೇಯತತಲ್ಲ ಅವಾಗ ಬೆಣ್ಣಿ ಹಾಕೋರರಿ ಮೇಲೆ